ತನ ಆಯ್ತಾ ಆಯ್ತು ನಿಮ್ಮದು ಹ್ಮ್ ನಿಮ್ಮ ಗೆಳೆಯರು ಸ್ವಲ್ಪ ಮೆತ್ತಗೆ ಮಾತನಾಡೋದಕ್ಕೆ ಹೇಳಿ ಈ ತರ ಎಲ್ಲ ಮಾತನಾಡಿದರೆ ನಾವು ಅವರ ಕರೆಯಲ್ಲಿ
ಮಾತಡಬೇಕುತ್ತದೆ ನೀವು ಮಾತಾಡಿ ನಮ್ಗೆ ಇ ರೀತಿ ಕೇಳಲ್ಲ ಹಾ ಗೆಳತಿ ಊಟ ಆಯ್ತಾ ಗೆಳತಿ
ಹೇ ಇದು ಹ್ಮ ಸ್ವಾರಿ ಇಂದು ಇಂದು
ನಮ್ಮ ಹೆಮ್ಮೆಯ ಕರ್ನಾಟಕ ಸಂಸ್ಕೃತಿಯ ಬಗ್ಗೆ ಮಾತನಾಡೋಣ ಹ್ಮ್ ಸರಿ ಮಾತಾನಾಡೋಣ
ಹ್ಮ್ ಮೊದಲು ನನಗೆ ಕನ್ನಡ ಭಾಷೆ ನೆನಪಾಗುತ್ತದೆ ನಂತರ ನಮ್ಮ ಹಬ್ಬಗಳು ಕಳೆ ಸುಂಸ್ಕೃತಿ ಸಂಗೀತ ನೃತ್ಯ ಉಡುಗೆ ಆಹಾರ ಮತ್ತು ಪಾರಂಪರೆ ನೆನಪಾಗುತ್ತದೆ
ಹೌದಾ ನನ್ಗೂ ಅದೇ ನೆನಪಾಗುತ್ತೆ ದಳ ಕಡೆ
ಹ್ಮ್
ಇವತ್ತು ಹೊಲಕ್ಕೆ ಹೋಗಿದ್ದೀರಾ ಹಾ ಹಾ ಹಾ ಅವಿಗೆ ಮಾತಾಡ್ ಸರಿ
ಹೌದಯ್ಯ ಬೆಳಿಗ್ಗೆ ಹೋಗಿ ಕೆಲಸ ಮುಗಿಸಿಕೊಂಡು ಬಂದೆ
ಈ ಸಲ ಬೆಳೆ ಹೇಗಿದೆ
ದೇವರ ದಯದಿಂದ ಚೆನ್ನಾಗಿದೆ ಇನ್ನು ಸ್ವಲ್ಪ ಮಳೆ ಬಂದರೆ ಇನ್ನೂ ಒಳ್ಳೆಯದಾಗುತ್ತೆ
ಹ್ಮ್ ನಮ್ಮ ಹಳ್ಳಿಯ ಗಾಳಿ ನೀರು ನೆಲ ಎಲ್ಲವೂ ಎಷ್ಟು ಚೆನ್ನಾಗಿದೆ ಅಲ್ವಾ ಪಟ್ಟಣದಲ್ಲಿ ಇಷ್ಟು ನೆಮ್ಮದಿ ಎಲ್ಲಿ ಸಿಗುತ್ತೆ ತ್ತೆ
ಒಂದ ಆ ಬೆಳಿಗ್ಗೆ ಇದ್ದರೆ ಅಕ್ಕಿಗಳ ಕೂಗು
ಹ್ಮ್ ಹೊಲದ ಕಡೆ ನಡೆಯುವ ಹೋಗು ಹೋಗುವುದು ಒಂದು ಸಂತ
ಹೌದು ನಮ್ಮ ಹಳ್ಳಿಯ ಜನರು ತುಂಬಾ ಒಳ್ಳೆಯವರು
ಹೌದೆಯೇ ಯಾರಿಗಾದರೂ ಕಷ್ಟ ಬಂದರೆ ಎಲ್ಲರೂ ಸೇರಿ ಸಹಾಯ ಮಾಡ್ತಾರೆ ಅಲ್ವಾ
ಹೌದು ಹಬ್ಬ ಬಂದರೆ ಇಡೀ ಊರೇ ಒಂದು ಮನೆಯ ಮನೆಯಾಗುತ್ತದೆ ಆಗುತ್ತೆ ಅಂತೆ
ಎಲ್ಲರೂ ಸೇರಿ ದೇವರ ಪೂಜೆ ಮಾಡುವುದು ಪ್ರಸಾದ ಹಂಚಿ ಕೊಳ್ಳುವುದು ಹಾಡು ನೃತ್ಯ ಎಲ್ಲವೂ ಎಷ್ಟು ಚೆನ್ನಾಗಿ ಇರುತ್ತ ಅಲ್ವಾ
ಹೌದು ನಮ್ಮ ಊರ್ ಜಾತ್ರೆ ಬಂದರೆ ಎಷ್ಟೋ ಜನ ಬರುತ್ತಾರೆ
ಹೌದು ಅಂಗಡಿಗಳು ಆಟಗಳು ಸಿಹಿ ತಿಂಡಿಗಳು ಜನಪದ ಕಲಾ ಕಾರ್ಯಕ್ರಮಗಳು ಎಲ್ಲವೂ ಇರುತ್ತವೆ ನಾವು ಕೂಡ ಅಷ್ಟೆ ಓಡಾಡುತ್ತಿದ್ದೇವೆ
ಹ ಊರಿನ ಕೆರೆಯ ಹತ್ತಿರ ಕುಳಿತು ಮಾತನಾಡುವುದು ಎಷ್ಟು ಚೆನ್ನಾಗಿರುತ್ತದೆ
ಸಂಜೆ ಸೂರ್ಯ ಮುಳುಗುವ ದೃ ದೃಶ್ಯ ನೋಡಿದರೆ ಮನಸೇ ಹುರು ಹಗುರ ಆಗುತ್ತವೆ.
ರೈತರ ಬದುಕು ಸುಲಭವಲ್ಲ ಅಲ್ಲವೇ
ಹ್ಮ್ ಇಲ್ಲಿಯೇ ತುಂಬಾ ಕಷ್ಟಪಟ್ಟು ದುಡಿಯಬೇಕು ಆದರೆ ಬೆಳೆ ಚೆನ್ನಾಗಿ ಬಂದರೆ ಎಲ್ಲ ಆಯಸ್ವು ಮರೆಯ ಮರೆಯಾಗುತ್ತದೆ
ರೈತರೇ ನಮ್ಮ ಅನ್ನದಾತರು
ಹೌದು
ಅವರ ಪರಿಶ್ರಮದಿಂದಲೇ ಎಲ್ಲರಿಗೂ ಅನ್ನ ಸಿಗುತ್ತದೆ
ಹ್ಮ್ ಹೌದು ಅವರ ಶ್ರಮಾ ಅವರ ಶ್ರಮದಿಯಿಂದ ಎಲ್ಲರಿಗೂ ಅನ್ನ ಸಿಗುತ್ತೆ
ನಮ್ಮ ಹಳ್ಳಿಯಲ್ಲಿ
ಆದೇ ನಮ್ಮ ಸಂಸ್ಕೃತಿ ದೊಡ್ಡವ ವರು ಹೇಳುವ ಮಾತು ಕೇಳಬೇಕು
ಮಕ್ಕಳು ಹಿರಿಯರಿಗೆ ನಮಸ್ಕಾರ ಮಾಡುವುದನ್ನು ನೋಡಿದರೆ ಸಂತೋಷ ವಾಗುತ್ತದೆ
ಹೌದು ಒಳ್ಳೆಯ ಸಂಸ್ಕಾರ ಮನೆಯಿಂದಲೇ ಶುರುವಾಗುತ್ತದೆ ಹ್ಮ್ ರಾಗಿ ಮುದ್ದೆ ಸಾರು ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಹಾಲು ಮೊಸರು ಇವುಗಳು ರುಚಿನೇ ಬೇರೆ
ಹೌದು ನಗರದಲ್ಲೇ ಇಷ್ಟೊಂದು ಶುದ್ಧ ಆಹಾರ ಸಿಗುವುದು ಕಷ್ಟ
ಅದಕ್ಕೆ ಹಲವಾರು ಈಗ ಮತ್ತೆ ಹಳ್ಳಿಯ ಬದುಕನ್ನು ಇಷ್ಟಪಡುತ್ತಾರೆ ಹ್ಮ್ ಮರಗಳನ್ನು ಬೆಳೆಸಬೇಕು ನೀರನ್ನು ಉಳಿಸಬೇಕು ಕಸವನ್ನು
ಅ ಎಲ್ಲೆಂದರಲ್ಲಿ ಹಾಕಬಾರದು
ಆಗ ನಮ್ಮ ಹಳ್ಳಿ ಇನ್ನೂ ಸುಂದರವಾಗುತ್ತದೆ
ಹೌದ ನಮ್ಮ ಹಳ್ಳಿ ನಮ್ಮ ಹೆಮ್ಮೆ ಇತ್ತು ಮಾತ ನೋಡ ತುಂಬಾ ಸಂತೋಷ ನನ್ ಹಾಗೆಯೇ ನಮ್ಮ ಹಳ್ಳಿ ನಮ್ಮ ಮಣ್ಣು ನಮ್ಮ ಜನ ಎಂದಿಂದಿಗೂ ಹೀಗೆ ಸುಖವಾಗಿರಲಿ
ಹೌದು ಹ್ಮ್ ಬೆಳಗ್ಗೆ ಎದ್ದು ಎತ್ತುಗಳನ್ನು ಕರೆದುಕೊಂಡು ಹೊಲಕ್ಕೆ ಹೋದೆ ಹೊಲ ಹುಳುಮೆ ಮಾಡಿ ನಂತರ ಬೆಳಗ್ಗೆ ಕೆ ನೀರು ಬಿಟ್ಟೆ
ಕೃಷಿ ಮಾಡುವುದು ಸುಲಭವಲ್ಲ ಅಲ್ವಾ
ಪ ಸುಲಭ ಅಂತ ಯಾರು ಹೇಳೋದಿಲ್ಲ ಆದರೆ ಕಷ್ಟಪಟ್ಟರೆ ಮಾತ್ರ ಹೊಟ್ಟೆ ತುಂಬ ತುಂಬಾ ಅನ್ನ ಸಿಗುತ್ತೆ
ಹ್ಮ್ ಈ ಮಾರ್ಗ ಸರಿಯಾಗಿ ಬಂದರೆ ಬೆಳೆ ಚೆನ್ನಾಗಿರುತ್ತೆ
ಹೌದಯ್ಯ ರೈತನ ಕಣ್ಣು ಯ ಯಾವಾಗಲೂ ಆಕಾಶದ ಮೇಲೆಯೇ ಇರುತ್ತದೆ
ಹೂ ಮಳೆ ತಡವಾದರೆ ರೈತನ ಮನಸ್ಸಿಗೂ ನೋ ನೋವಾಗುತ್ತೆ ನಿಮ್ಮ ಮನೆಯಲ್ಲಿ ಎಷ್ಟು ಜನರು ಹ ಜಾನುವಾರುಗಳಿವೆ
ಎರಡು ಎತ್ತು ಮೂರು ಅಸು ಎರಡು ಕರುಗಳಿವೆ
ಹ್ಮ್ ಹಸುಗಳನ್ನು ನೋಡಿಕೊಳ್ಳುವುದು ಕಷ್ಟವೇ
ಕಷ್ಟ ಇದೆ ಆದರೆ ಅವು ಮನೆಯ
ಹ್ಮ್ ಬೆಳಿಗ್ಗೆ ಹಾಲು ಕರೆಯುವ ಕೆಲಸ ಯಾರು ಮಾಡುತ್ತಾರೆ ಅಮ್ಮ ಅಕ್ಕ ನಾನು ತುಂಬಾ ಸಹಾಯ ಮಾಡುತ್ತೆನೆ ಹು ಹಳ್ಳಿಯ ಜೀವನದಲ್ಲಿ ಎಲ್ಲರೂ ಕೆಲಸ ಮಾಡುತ್ತಾರೆ ಹೌದು ಮನೆಯಲ್ಲಿ ಯಾರು ಸುಮ್ಮನೆ ಕೂತುಕೊಳ್ಳುದಿಲ್ಲ ಹ್ಮ್ ಮಕ್ಕಳು ಸಹಾಯ ಮಾಡುತ್ತಾರೆಯೇ
ಶಾಲೆ ಇಂದ ಬಂದ ಮೇಲೆ ಸುಮ್ಮನೆ ಕುಳಿತಿರುವೆ ಹು ಅದೇ ರಿಂದ ಅವರಿಗೆ ಕೆಲಸದ ಬೆಲೆ ಗೊತ್ತಾಗುತ್ತದೆಯೆ ಹೂ ಹ್ಮ್ ಅವರು ಹಳೆಯ ಕಾಲದಲ್ಲಿ ಹಳ್ಳಿಯ ಬದುಕಿನ ಬಗ್ಗೆ ಹೇಳುತ್ತಿದ್ದರು ಆಗ ಜನರು ಒಬ್ಬರೊಬ್ಬರು ಹೆಚ್ಚು ನಂಬು ನಂಬುತ್ತಿದ್ದ ದರು ಅಂತ ಹೇಳುತ್ತಿದ್ರು
ಈಗ ನಂಬಿಕೆ ಸ್ವಲ್ಪ ಕಡಿಮೆ ಆಗಿದೆ ಅನಿಸುತ್ತದೆ
ಹೌದು ಆದರೂ ನಮ್ಮ ಹಳ್ಳಿಯಲ್ಲಿ ಇನ್ನೂ ಒಳ್ಳೆಯ ಮನಸ್ಸಿನವರು ಹೆಚ್ಚು ನೇರ ಮನೆಯವರಿಗೆ ಕಷ್ಟ ಬಂದರೆ ಏ ಅದೇ ಹಳ್ಳಿಯ ದೊಡ್ಡ ಗುಣ ಹಳ್ಳಿಯಲ್ಲಿ ಎಲ್ಲರು ಒಂದೇ ಕುಟುಂಬದವರಂತೆ ಇರುತ್ತಾರೆ
ಹೌದು ಬೆಳಿಗ್ಗೆ ದೇವಾಲಯದ ಗಂಟೆ ಕೇಳಿದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ
ಹ್ಮ್ ಸಂಜೆ ಎಲ್ಲರೂ ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡುತ್ತಾರೆ
ಮಕ್ಕಳು ದೇವಾಲಯದ ಮುಂದೆ ಆಟ ಆಡುತ್ತಾರೆ
ಹಿರಿಯರು ಕುಳಿತು ಹಳ್ಳಿಯ ದಿನಗಳ ಮಕ್ಕಳನ್ನು ನೆನಪಿಸಿಕೊಳ್ಳುತ್ತಾರೆ
ಬೇಸಿಗೆ ಬಂದರೆ ಮಾವಿನ ಹಣ್ಣು ತಿನ್ನೋದೇ ಖುಷಿ
ಹ್ಮ್ ನಮ್ಮ ತೋಟದಲ್ಲಿ ಈ ಬಾರಿ ತುಂಬಾ ಹೆಣ್ಣು ಹಣ್ಣು ಬಂದಿದೆ ಖಂಡಿತ ಕೊಡ್ತೇನಿ ಹೊಸ ರುಚಿ ಹಸ್‌ ಹೊಸ ಅಕ್ಕಿಯಿಂದ ಮಾಡಿದ ಅನ್ನ ಸಾರು ಹಾಲು ಮೊಸರು ತುಪ್ಪ ಇದ್ದರೆ ಸಾಕು
ಹೊಲದಲ್ಲಿ ದುಡಿದ ಮೇಲೆ ಆ ಊಟ ಅಮೃತದಂತ ದಂತೆ ಅನಿಸುತ್ತದೆ
ಹೌದು ಕಷ್ಟಪಟ್ಟು ದುಡಿಮೆ ದುಡಿದವನಿಗೆ ಸರಳ ಊಟವು ಸಿಹಿಯಾಗಿರುತ್ತದೆ ನೀನು ಯಾವಾಗ ಟ್ಟು ಬೇರೆ ಕಡೆ ಹೋಗಬೇಕು ಎಂದು ಯೋಚಿಸಿದ್ದೀಿ ಇಲ್ಲ ನನಗೇನನ್ನ ಹಳ್ಳಿಯೇ ಸ್ವರ್ಗ ಇಲ್ಲಿ ಇರುವ ಗಾಳಿ ನೀರು ಜನರು ಪ್ರತಿ ಎಲ್ಲ ಸಿಗುವುದಿಲ್ಲ
ಮಕ್ಕಳಿಗೆ ಹಳ್ಳಿಯ ಜೀವನದ ಮಹತ್ವವನ್ನು ತಿಳಿಸಬೇಕು
ಖಂಡಿತ ಹಳ್ಳಿ ಉಳಿಸಿದರೆ ಕೃಷಿ ಉಳಿಯುತ್ತದೆ ಕಖೃಷಿ ಉಡಿಯಿದರೆ ನಮ್ಮ ಜೀವನ ಉಡಿಯುತ್ತದೆ
ರೈತರನ್ನು ಗೌರವಿಸುವುದು ನಮ್ಮ ಕರ್ತವ್ಯ
ಹೌದು ರೈತರನ ಶ್ರಮದಿಂದಲೇ ಪ್ರತಿಯೊಬ್ಬರೂ ಮನೆಯಳ್ಳ ಅನ್ನ ಬೇಯುತ್ತಿದೆ
ಇವತ್ತು ನಿನ್ನ ಜೊತೆ ಮಾತನಾಡಿ ಬಹಳ ವಿಷಯ ತಿಳಿದುಕೊಂಡೆ
ನನಗೂ ಸಂತೋಷವಾಯಿತು ಮುಂದಿನ ಬಾರಿ ನಮ್ಮ ಅಳ್ಳಿಯ ಜಾತ್ರಿ ಅಪ್ಪ ಮತ್ತು ಸಸ ಸಲ್ಲ ಪತ್ ಮಾತ ಖಂಡಿತ ಶುಭ ವಾಗಲಿ ಹ್ಮ